ೋ ಹಲೋ
ಹ್ಮ
ಹಲೋ
ಹಲೋ
ಹಾ ಕೆಸ ಆತಿಲ್ಲ
ಹಾ ಈಗ್ ಕೆಲ್ಸ ಆಕತ್ ನೋಡ ಮತಲ್ಲ
ಹ್ಮ್ ಆರಾಮ
ಆರಾಮ ನೀ ಆರಾಮ
ಹಾ ಆರಾಮ್ ನೋಡ ಏನ್ ಮಾಡತ್ತೇರಿ ಊಟದು ಆಯ್ತು
ಎಲ್ಲಾ ಆಯ್ತ್ ನೋಡುವ ನಿಮ್ದ ಆಯ್ತಾ
ಹಾ ಇತನದ
ಏನ್ ಮಗಳು ಮಾತಾ
ಹ್ಮ ನಮಾಗ ಮಾತಾಡ ಹಟ್ಟ ಹುಡು
ಹ್ಮ್ ಹ್ಮ್
ಹ್ಮ ಮತ್ತ ನಾಳಿ ಏನೇನು ವಿಶೇಷ
ಏನ್ ವಿಶೇಷ ಇಲ್ಲ ನಾಳಿನ್ನ ಒಟ್ಟ ಅ ಂದು ಏನು ಏನು ಅಂತ ತವಾ ಪೂರ್ಣಿಮಾ
ಹ್ಮ್ ನಾ ಹುಣ್ಣಿಮೆ ಮತ್ತ ಕಾರಣ ಅದೇ ನಿಮ್ಮಲ್ಲಿ ಮಾಡ್ತಾರಲ್ಲೋ
ಹಾ ಮಾಡ್ತಾರೆ ನಮ್ಮಲ್ಲಿ ಬಿ ನಮ್ಮಲ್ಲಿ ಭ ಮಾಡ್ತಾರ
ಹ ಹಾ ನಮ್ಮಲ್ಲಿ ಮಾಡೋುದ್ ನಾಯ್ ನಾ ಏನು ಹೋಳ್ಗಿ ಮಾಡುದು ಏನು ನೋಡ್ಬೇಕ
ಹಾ ಹಾ
ಹ್ಮ ಇತ
ಏನ್ ಮಾಡ್ತೇರಿ ನೋಡಿ ಹೋಳಿ ಮಾಡ್ತೇರಿ ನೀನ್ ಮಾಡ್ತೇವ್ರ
ಹೋಳ್ಗಿ ಮಾಡೋದು್ ನಾಳೆ
ಹಾ
ಹ್ಮ್ ನಿಮ್ಮದು ಹೊಲ ಆಯ್ತಲ್ಲ ಹ
ಹೇತಿಲ್ಲ
ಏನು ಹಾಕ್ಕಿರಿ
ಹಾಲೋ
ಹ
ಮೋದಾಗ ಗೊಂಜಾ
ಆ ಹಾ
ನಿ್ಮ
ಮಳೆ ಮಳೆ ಅದು ಆಗಿರ್ಬೇಕಲಾ ಹಲೋ ನೆಟ್ವರ್ಕ್ ಇದಿದ್ದ ಜಾಗದ ನಿಲ್ಲ ಹಲೋ ಹಲೋ ಹಲೋ. ಹಲೋ.
ಹ.
ಹಲೋ.
ಹ ಹೇಳಿ ಪರ್ತ ಆಗಿತ್ ನೋಡ.
ಏ ಬೈ ನೆಟ್ವರ್ಕ್ ಜಾಗದಾನ ಇಲ್ಲ.
ನೆಟ್ವರ್ಕ್ ಜಾಗದಾಗ ಇದ್ದೇನೆವಾ.
ಹ್ಮ್ ಎಲ್ಲಿ ನೆಟ್ವರ್ಕ್ ಜಾಗದ್ದಾಗ ಇರ್ತಿ.
ನೆಟ್ವರ್ಕ್ ಆಗದಾಗ ಇದನ್ನ. ಹ್ಮ್.
ಹ.
ಒಂದ್ ಜಾಗದ ಹೆಂಗ ಕೂತೇನೆ ಹಂಗ ಕೂತೇ ನೋಡ್ಣ.
ಹ್ಮ್.
ಹ್ಮ್. ಉಂತ ಎಲ್ಲಿ ಊರ್ಗ್ ಹೋಗಿದ್ದೆ.
ಮಮ್ಮಿ ಕಡೆ ಬಂದಿದ್ದೇನೆ
ಹ್ಮ್ ಹ್ಮ್
ಹ್ಮಞ ಎಂಟು ದಿವ್ಸ ಎಲ್ಲಿ ಸುಟ್ಟಿ ಬಂದಿದೆ ಹಂಗ ಎಂಟು ದಿವ್ಸ ಪತ್ಬಂದಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ತಮ್ಮ ಶೂಟ್ ಕಂತ ಮತ್ತ ಹೊರಗಡೆ ಹೋಗಿದ್ದ ಮನ್ಯಗ ಯಾರಿಲ್ಲಗರ ಅದಕ್ಕ ಬನ್ನಿ
ಹಾ ಹ್ಮ ಹ್ಮ
ನಾವು ಹೊಲದಾಗ ಒಂದ್ ಕಡೆ ಹತ್ತಿ ಹೆಕ್ ಹಿದ್ದೇವಿ ಒಂದ ಕಡೆ ಗೊಂಜಾಳ ಹಾಕಿದ್ದೇವಿ ಮೊನ್ನೆ ಗಿಡಗಳು ಬಂದಿದ್ದು ಗಿಡ ಹಚ್ಚಿದು
ಹಾ ಅಂತ ಬಂದೈತೆ ಒಂದ್ ಬರ್ ಬಟ್ಟ
ಹಾ ಬಂದ
ಹ್ಮ್
ಒಂದ್ ಬಟ್ ಬಟ್ ಹಾಕಿ ಈ ಹೆಚ್ಚ ಬಂದಿರ್ಬೇಕಕ್ ನಾವು ಜಲ್ದಿ ಹಾಕಿದೇವು
ಹ್ಮ್ ಹ್ಮ್್ಮ್ಮ ನಮ್ಮ ಮಣ್ಣಲೆ ಮೊನ್ನೆ ಗೊಂಜಾಳ ಹಾಕ್ಯಾರ್ ನೋಡು ನಾಕು ಐದುಿವಸತ್
ಹ್ಮ್ ಹ್ಮ್ ನಾವಗ ಏನಾದ್ರರು ಹದ್ನೈದ ದಿವ್ಸತ್ ಹಾಕಿ ಹದ್ನೈದು ಒಂದ್ ತಿಂಗ್ಗಳು ಹತ್ ಹಾಕಿ ನಾವವು
ನಮಗಾರ ಬಂದಿರ್ಬೋದ ಹ್ಮ್ ಹ್ಮ್
ಮಳೆ ಅದು ಬಿತ್ತಿಲ್ಲ ಕಡೆ
ಮಣಿ ಬಿದ್ದೇತ್ ನೋಡ
ಹ್ಮ್ ಹ್ಮ್ ನಮ್ಮಲ್ಲಿ ಬಿದ್ದ ಬಿಸಿಲು ಬಿಟ್ಟ ನೋಡಿ
ಹ್ಮ್ ಹ್ಮ್ ಹ್ಮ್ ಎಲ್ ನಿಮ್ ಮಗಳ
ಆ
ಮಗಳಲ್ಲ ಹಾರ್ಣನ
ಅಾೋಡ ಮಾಲನ್ ಸಟೂಲ್ ತಗೊಂಡ ಬಂದ
ಹ್ಮ್
ಹ್ಮ್ ಒಬ್ಬಕ ಹೆಂಗಂತ ಅಂದ್ರ ಆಮ ಸ್ಕೂಲ್
ತಗೊಂಡ್ ಬರ್ತಿರ್ಬೋದಲ
ಬಂದ ಒಬ್ಬಕಿ ತಗೊ ಏನ್ ಮಾಡತಳು ಆಮಲ
ಏನ್ ಬೇಕೈತ ಆಮಲ್ ತರಸ್ ಮ ಏನ್ ಬೇಕಯತೆ ಆಮೇಲೆಗೆಷ್ಟ
ಆಂಬಲ ಏನ್ ಬೈತಿ ಏನೋ ಆಾಕಿದ್ ಡ್ರೆಸ್ ಏನೋ ತೆಗೀತಿರ್ಬೇಕಾಕಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಒ ನ ಆಕಕ್ಕೆರನೆ
ಹ್ಮ್ ಬೆಳಿಗ್ಗೆ ಹೋಗುದ್ದೇನ್ಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದು
ಮತ್ ಮಳೆ ಬಿದ್ದೆತ್ ತಗ್ದಿಲ್ಲ
ಇಲ್ಲ ಮಾಗ ಮಳಿ ಹತ್ತ ಬಾರದಂತ ಪತ್ರ ಹಾಕಿದೀವಿ ಹಕ್ಕಿದಾರ
ಹ್ಮ್ ಹ್ಮ್ ಹ್ಮ್ ಹ್ಮ್್ಮ
ಕನೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಚಲ್ಲತಂಗಾರ
ಹ್ಮ್ ತ ನೋಡ
ನಿಧಿ ಬರಕತ್ತು
ನ ಬರದ ನೋಡ ಮಧ್ಯಾಹ್ನ ನಿದ್ದೆ ಮಾಡ್ತಿದ್ದು ವಿದ್ಯೆ ಮಾಡಿಲ್ಲ ಹ್ಮ್
ಹ್ಮ್ ಏನಂದ
ಏನ ಇಲ್ ನೋಡ ಮತ್ತೇನನ್ ಸಮಾಚಾರ ಆತ
ಏನು ಇನರ ನ್ ನಮಮಗೆ ಒಂದ್ ಸ್ವಲ್ಪ ಮೊಬೈಲ್ ನೋಡ್ಕೊತ್ ಕುೂತಾಳ ನೊಮ್ಮಿಗೆ ಯಾರು ಹೇಳ ಏನ ಹೇಳೋದ ಏನ ಕೇಳೋದ ತಟ್ಟ
ಹ್ಮ್ ಮಗದ ಇವತ್ತು ಪೋಲಿಯೋ ಇತ್ತು ಪೋಲಿಯೋ ಹಾಕ್ ಕೊೊಂಡಮಂದು
ಹ್ಮ ಹಾಕೊಂಡ್ ಬಂದಿ ಹ್ಮ್ ಅಲ್ಲೇ ಅಲ್ಲೇ ಹಾಕಿ ಕಿರಣೇನ್ ಮತ್ತೇನ್ ಈ ಕಡೆ ಬಂದ್ರೆ
ಇಲ್ಲ ಅಲ್ಲೇ ಹಾಕ್ಕಿದು
ಹಾ ಹ್ಮ ಹಾ
ಹಾಕ್ತಾರ ತಂದ ಕೇಳ ದಿನ ಹಾಕ್ತಾರ ನಡತಿತ್ತಂದ್ರು
ಹಾ ಹಾ ಹಾ ಹಾ ಹಾ
ಹ
ಹ್ಮ ಹ
ಜೀವಾನ ಕಮಸ
ರಾಕ ಏನಗತಿ
ಏನು ಲೈಟ್ ಬೇರೆ ಹೋಗ್ಯವು
ಹ್ಮ್
ನ್ನ ಬಂದ ಬಂದದೋ ಇಲ್ಲ ಆಂಬಲ್
ಹ್ಮ್ ಹ್ಮ್ ಹ್ಮ್ ನಮ್ಮಾಮ ನಮ್ಮಮ್ಮಿ ದಿಡ್ ಕಿಲೋ ಮವನ್ ಅ ತಗಂದಾಳು ಹೊಟ್ಟೆ ಯಾರು ತಿನ್ವರ ಇರದ
ಹ್ಮ
ಸಗೋಬೇಡ ದಡಿಗ ಕಲೋ ಅಲ್ಲ ಅಡಿಸ ಕಿಲೋಏನು ತಂಬುದ ಎರೂವರೆ ಕಿತುಂಬದಾರೆ
ಹ್ಮ್ ಅಷ್ಟ
ಹ್ಮ್ ತಿನ್ವಾರಗ್ಯಾರದು ಯಾರ ಏನಕ್ಕೆ ಈಗ ಒಂದೇ ಕಿಲೋ ತಗೋವತ್ತ ಎದಷ್ಟತ ಒಮ್ಮ
ಎರ್ತ
ಅಷ್ಟು ತಗೊ ಬಂದಾರ ಅವರು ಅದಕ್ ಏನು ಒಂದ್ ಅ ದಿನ ತಗೊ ಬಂದಿದ್ ಅ ಹ ದಿನ ಒಂದ್ ಕೋದಿ ತಿಂದವ್ ನೋಡ ಹತ್ತರ ದಿನ ಏನು ಮತ್ತತ್ ಕೋದೆ ಇಲ್ಲದಕ್ ಹ ಹ ಹ
ಇಲ್ಲ ಈಗ ತಿನ್ನಾಕ್ ಆಗುದಿಲ್ಲ ಅದನ್ನ
ಈಗ ಸೀಸನ್ ಎಲ್ಲಾ
ಮುಗಿತತ್ಖರ ಅಷ್ಟ ಸ್ಟಾರ್ಟಿಂಗ್ ಅಷ್ಟ ಒಂದ್ ಸ್ವಲ್ಪ ಮಜ್ಜ ಬರ್ಬರ್ ಅದ ತಿನ್ನಾಕ ಆಗುದಿಲ್ಲ ಬೇಸ್ರು ಬಂದಾಗ ಆಗೈತಿ
ಹ ಹ ಇಂತ
ಏನಲ್ಲೋಡ
ಕುತ್ವ ಜೀವಾಗಮ ಸ್ತನಂತಲಿ
ಹ್ಮ ಹ್ಮ
ನನ್ನ ಮಗ ಒಂದು ಏನೇನೇ ಮಾಡಲ್ಲಿ ಒಲಿ ಮುಂದೆ ಓರ್ ತೆಳಗೆ ಹೋಗಿದವಳು
ಏನು ತೋಗ ಮಂದಳನು
ಆಂಬಲೆ ಏನ್ ತುಗೊಂಡಂದ ಏನ್ ಮ ಆ ಗೊತ್ತಿಲ್ಲ
ಹ್ಮ್
ಬಿಸಿಲ್ ಬಿತ್ ನೋಡಿ ಅಷ್ಟ್ ನಂದ್ ಕಡೆ ಹ್ಮ್
ಹ ನ್ ಮನ ಒಂದ್ ಬದ್ಲಸಕದೆೇವು
ಹ ಅವಾಗ ಬದಲಿಸ್ತಾರೆ
ನೋಡತ್ ಅವ ಎಲ್ಲಾ ನೋಡಾಕತ್ತವಿ ಹ್ಮ್
ಸ್ವಂತ ಮನಿ ಇರ್ತಕ್ಕ ಏನ ಇಲ್ ನೋಡ್ ಬೈ ಇಲ್ಲ ಮನ ಆ ಕಡೆ ಈ ಕಡೆ ಚೇಜ್ ಚೇಂಜ್ ಮಾಡಾಕತ್ತಂದ್ರೆ ಬಾಳ್ಕಟ್ಟಿದ್ ನತ್ರ ಆಸಕ್ತಿ ಇಲ್ಲಿಂದ ತಗೊಂಡ್ ಅಲ್ಲಿ ಹೋಗ್ಯೋದು ಅಲ್ಲಿಂದ ತಗೊಂಡ್ ಇಲ್ಲಿ ಹೋಗ್ಯೋದು
ಹ್ಮ್ ಇಲ್ಲಿ ಬಂದ್ ಹೊಟ್ಟು ಎಷ್ಟ ಜನ ಆಗತ್ತಂದ್ರ ಹ್ಮ ಐದ್ ತಿಂಗಳ ಆಗಿರ್ಬೋದು ಬಂದಿಲ್ಲ ಹ ಅಷ್ಟ ಜಲ್ದಿ ಎಲ್ಲರುೂ ಒಂದ್ ಬ್ಯಾಡ ಬಾ ಅಂದ ಪಪ್ಪ ಒಂದ ತಿರ್ಕೊಂಡ್ರ ಅದಕ್ಕೆ ಅನ್ ಹಂದ್ ಆರ್ ಸಾವಿರ ಐತಿ
ಹ್ಮ್ ಎಲ್ಲಾ ಒಬ್ಬೊದು ಬಗ
ಹ್ಮ್ ಬೀಳ್ತತಿ ಅದ ಬದಲಸ್ ಬದಲಸನ್ನಕತಾರೆ ಬರ್ಲ ಸತತ್ ನೋಡ
ಹ್ಮ್ ಹ್ಮ್ ನೋಡ್ರಿ ಅಷ್ಟ ಸಣ್ಣದ ಇದ್ದಿದ್ದ
ಹ್ಮ್ ನೋಡದೇದ ನಲ್ಲ ಸ
ಇದು ನೋಡ್ರಿ
ಹ್ಮ್ ನಮ್ಮ್ ಅಕ್ಕ ಮಗಳು ಒಂದ ಏನ್ ನಿರಗ ಆಡತಾಳಿ ಏನ್ ಮಾಡಾಕತ್ತಾಳಿಲ್
ಹ್ಮ್
ಏನು ಮಾಡದ ಅಂಬತ್ ಜರ ನೋಡಿ ಬರ್ತನ್ಗ ಗಬ್ ಜರ ಏನ್ ಮಾಡದ ನೋಡಿ ಬರ್ತಾನ ಗಪ್ತರಾನ ಕೈ ತಳೋಕ ಕ ತಳ ಕ ಹ್ಮ್
ನಿದ್ದೆ ಮಾಡಂದ್ರೆ ನಿದ್ದೆ ಮಾಡುವಳು ಒಟ್ ಎಲ್ಲರೂ ಹೋಗೋದ ಬರೋದ ಮಾಡಕ ಒಟ್ಟ ಹಡಕುತ್ತಾ ನಿದ್ದಿ ಮಾಡುವ ಜರ ಅಂತ ಮಾಡುವಳಗೆ
ನನ್ ಮಗಳು ಹಂಗ ಮಾಡದತ್ ನೋಡ ಈಗ ಮ್ಯಾಗ ತೆಳಗ ಮ್ಯಾಗ ಓಡಾಡತಿತ್ ಬರಿ ಬತ್ ನೋಡ ಮತ್ ಮಲ್
ಹ್ಮ್ ಏನ್ ಮಾಡಿ ಹಿಂಗ್ ಮಾಡಾಕತ್ತಾರ ನೋಟ್ರಿ ಏನ್ ಮಾಡ ಹ್ಮ ಆಗಳ ಒಂದ್ ಹಕ್ಕಿ ಜಜ್ಜ್ಜಿಳ ನನ್ಗ ಫನ್ ಕೂಡಲ ಗಧಲ ಜಜುಳು ಬೆನ್ನೆಲ್ಲಾ ಹಲಕ ಹಲ್ಕ ಆಗತಿ
ಹ್ಮ್
ನಗಡಿ ಬಂದಿದ್ದೇನೇನು
ಎಲ್ಲ ಗಾಳಿ ಕುಟ್ಟ ಇದನ್ನಲ್ಲ ಇದನ್ ಬರದು ಹಾಕ್ಲಿಕ್ಕೆ
ಹ್ಮ್ ಹ್ಮ್ ಹ್ಮ ಹ್ಮ
ಹ